ನಮಸ್ತೆ ಸರ್
ನಮಸ್ತೆ ಮೇಡಮ್ ಆರಾಮ್ ಇದ್ರ ಮೇಡಮ್ ಹಾ ಹ ನಾವು ಆರಾಮ್ ಮೇಡಮ್
ಹ್ಮ್ ಕಾಫಿ ಟೀ ಏನ್ ಸಾರ್ ಆಯ್ತಾ
ಹಾ ಆಯ್ತು ಮೇಡಮ್ ಈಗ ಜಷ್ಟು ಆಯ್ತು ನಿಮ್ದ್ ಆಯ್ತಾ ಮೇಡಮ್
ಸರ್ ಇನ್ನೇನ್ ಊಟ ಟೈಮ್ ಆಯ್ತ್ ಸರ್ ಇನ್ನೊಂದು ಗಂಟೆಗೆ ಊಟ ಮಾಡೋದು ಹ್ಮ್ ಹ್ಮ್ ನಿಮ್ ಕಡೆ ಎಲ್ಲಾ ಹೊಲೆಗಳೆಲ್ಲಾ ಹೆಂಗದವ ಸರ್ ಎಲ್ಲಾ ಅಲ್ಲಿ
ಈಗ ಏನು ಇಲ್ಲ ಮೇಡಂ ಯಾಕಂದ್ರೆ ಬಾ ಬಾಳ ವರ್ಷಗಳ ಆಯ್ತು ಈಗ ಅ ಬಾಳ ತಿಂಗಳ ಆಯ್ತು ಮೇಡಮ್ ನೀರನ್ ಹ ಬೆಳೆ ಕಡಿಮೆ ಆಯ್ತು ಮೇಡಮ್ ನೀರ್ ಬಿಟ್ಟಿಲ್ಲ ಮೇಡಮ್
ಹಾ ಸರ್ ಹ್ಮ್ ಅದು ಬೇರೆ ಮಳೆನೂ ಸರಿಯಾಗಿ ಬರ್ತ ತಿಲ್ಲಲ್ ಸರ್ ಈಗ
ಹಾ ಮಳೆನೂ ಸರಿಯಾಗ್ ಬರ್ತಿಲ್ಲ ಮೇಡಮ್ ಮೊನ್ನೆ ಹ ಹ ಅದೇ ಮೊನ್ನೆ ಸ್ವಲ್ಪ ಇದಾಯ್ತು ಮೇಡಮ್ ಆ ತುಂಗಬರ ಡ್ಯಾಮಿಂದು ಸ್ವಲ್ಪ ಇಷೂ ಆಯ್ತು ಇಷೂ ಆಗಿದಕ್ಕೆ ನಮ್ಗೆ ಕೆನಾಲ್ಗೆ ನೀರ್ ಇದ್ರೆ ಮಾತ್ರ
ಬೆಳೆ ಹೌದೆ ಅಂದ್ರೆ ಆರು ತಿಂಗಳ ಬೆಳೆ ಅಂತಾರಲ್ಲ
ಆ ಆರು ತಿಂಗಳು ಬೆಲೆ ಬೆಳೆ ಮೇಡಮ್ ಏಗಂದ್ರೆ ನೀರು ಸರಿಯ ಬುಟ್ರೆ ನೀರು ಈಗ ಅದೇನೊ ಕ್ರಸ್ಟ್ ಗೇಟ್ಗಳು ಸ್ವಲ್ಪ ಡ್ಯಾಮೇಜ್ ಆಗಿರೋದಕ್ಕೆ ಸರ್ಕಾರ ಅದನ್ನ ರಿಪ್ ಹ ರಿಪೇರಿ ರಿಪ್ ಪೇರಿ ಮಾಡ್ಸೋದಕ್ಕೆ ಇದು ಮಾಡ್ತಾ ಇದ್ದಾರೆ ಮೇಡಮ್
ಹ ಸರ್ ಹ
ಅದೇ ರಿಪೇರಿ ಮಾಡಿ ಈಗ ಎಲ್ಲಾ ಕ್ರಸ್ಟ್ ಗೇಟ್ ಗಳೆಲ್ಲ ಮತ್ತೆ ಹೊಸವಾಗಿ ತಿಮ್ಮಯ್ಯ ಅಂತಂದ್ ಹೇಳಿ ಅವ್ರು ಅಧ್ಯಕ್ಷರು ಇದು ಅಲ್ಲಿ ಇರ್ತಕ್ಕಂತ ಇವು ಡ್ಯಾಮ್ನ ಕಸ್ಟ್ ಗೇಟ್ಗಳನೆಲ್ಲಾ ಮತ್ತೆ ಅದಿಗೆ ರೀ ಎಲ್ಲಾ ರೀ ಕನ್ಸ್ಟ್ರಕ್ಷನ್ ಮಾಡ್ ಡಿ ಎಲ್ಲಾ ಹೊಸ ಗೇಟ್ ಗಳನ್ನು ಕುಂದಿರ್ಸಿದ್ದಾರೆ ಮೇಡಮ್
ಹ್ಮ
ಈಗ ಹೊಸ ಗೇಟ್ ಕುಂದಿರ್ಸಿದಾರಲ್ಲ ಈಗ ಈಗ ಮತ್ತೆ ನೆಕ್ಸ್ಟ್ ಈಗ ನೀರು ಕೂಡ ಮಳೆ ಕೂಡ ಕಡಿಮೆ ಆಯಿತು ಮೇಡಮ್ ಮತ್ತೆ ತುಂಗ ಮತ್ತ್ ಪ್ರಭ ಹ ತುಂಗ ಮತ್ತು ಭದ್ರ ಹ್ಮ್ ಹ್ಮ್ ಕಷ್ಟ ಆಗುತ್ತೆ ಮೇಡಮ್ ಅದಕ್ಕೆ ಈಗ ಅದು ಡ್ಯಾಮ್ ಕೂಡ ತುಂಬಿಲ್ಲ ಮೇಡಮ್ ಈ ನ್ನ ನೀರ್ ಬಿಡೋದಕ್ಕೆ ಈಗ ಅಲ್ಲಿ ಮೇಲ್ ಲೆ ಆ ಕಡೆಯಿಂದ ನಮಗೆ ಭದ್ರಾವತಿ ಆಮೇಲೆ ಆ ಸೈಡ್ ದಕ್ಷಿಣ ಕನ್ನಡ ಉತ್ತರ ಕನ್ನಡದಿಂದ ಹ ನೀರು ಅಂದ್ರನೆ ನಮ್ಗೆ ತುಂಗ ಮತ್ತೆ ಭದ್ರಾ ಡ್ಯಾಮ್ ಅದೆ ಮೇಡಮ್ ಆ ಊಟ್ರ ಕಡೆಯಿಂದ ಹಿಂಗ್ ಬರ್ಬೇಕು ನಮಗೆ ಈಗ ಅಲ್ಲಿ ಮಳೆ ಆದ್ರೆ ಬರತ್ತೆ ಮೇಡಮ್ ಅಲ್ಲಿ ಮಳೆ ಇಲ್ಲ.
ಇಲ್ಲ ಅದೇ
ಹಂಗಾಗಿ ಹ ಬಾಳ ಕಷ್ಟ ಆಗಬಿಟೈತ್ತೆ ಮೇಡಮ್ ನಮ್ಮನಂತ ರೈತರಿಗೆ. ಎಲ್ಲೇ ಒಂದು ಆರು ತಿಂಗಳಾಯ್ತು ಮೇಡಮ್ ಆರು ತಿಂಗಳುಗಳು ಆಯ್ತು ಅಸಲ್ ಒಂದು ಬೆಳೆ ಇಲ್ಲ.
ನೋಡ್ರಿ ಎಷ್ಟು ಕಷ್ಟ ಸರ್ ಪಾಪ ಅವ್ರಿ
ಇಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ರೈತರು ಎಲ್ಲಾ ಬೇರೆ ಕಡೆ ಸಿಟಿಗಳಿಗೆ ಮತ್ತ್ ಅಲ್ಲಿ ಇಲ್ಲಿ ಹೋಗಿ ಮ ಈ ಗಾರೆ ಕೆಲಸ
ಹಾ ಮತ್ತೆ ಇನ್ನೇನ್ ಮಾಡ್ತಾರ್ ಸರ್ ಇನ್ನ ಹೊಲೆಗಳ ಬೆಳೆ ಇಲ್ಲಾ ಅಂದ್ರೆ ಏನ್
ಹಾ ಪಿವನ್ ಕೆಲ್ಸ ಇದು ಮಾಡ್ಕೆ ಅಂತ ಇದ್ ಮಾಡ್ತಾ ಇದ್ರ ಮಡಮ್
ಹ್ಮ್ ಈ ವ್ಯವಸಾಯ ಮಾಡದ್ರು ಸ ಈ ಮಳೆ ಇಲ್ದದಕ ಬಾಳ ಕಡಿಮೆ ಆಗ್ಬಿಡತ್ತ
ಕಡಿಮೆ ಆಗ್ಬಿಡೋದು ಆದದ್ರೆ ಬೇರೆ ನಮ್ಮು ರಲ್ಲಿ ಬರ ಎಕರೆ ಎರಡ್ ಎಕರೆ ಜಾಸ್ತಿ
ಇರೋದ ಜಾಸ್ತಿ ಅದೇ ಮತ್ತೆ ಅದ್ರಾಗ ಇವ್ ರೇಟ್ನ ಹಿಂಗೆ ಕಡಿಮೆ ತ ಅಂತಾರೆ ಇಲ್ಲಿ ಏನ ಬೆಳಸಕೊಂಡು
ಹಾ ಈಗ ನಮ್ ಕಡೆ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ ಮೇಡ್ ಮಣಷನ್ಕಾಯಗ ಅ್ರ ಎಕಗ ಇಪ್ಪತ್ತ ಇಪ್ಪ ಸಾವಿರ ಮೂವತ್ ಸಾವಿರ ಕೇತಾರೆೇ ಮೇಡಮ್
ನೋಡ್ರಿ ಎಷ್ಟು ಕಡಿಮೆ ಅಂದ್ರೆ ಹಾ ನೋಡ್ರಿ ಎಷ್ಟ್ ಕಷ್ಟ ಬಿದ್ದು ಬೆಳಸಿದ್ರೆ ಸ್ವಲ್ ಅದು ಲಾಭ ಹೋಗ್ಲಿ ಖರ್ಚು ಮಾಡಿದ್ದನ್ನ ಬಂದ್ರೆ ಸಾಕ
ಹಾ ಅವ್ರ್ದವ್ರಿಗೆ ಖರ್ಚು ಮಾಡ ಹೌದೌದು ಇದೇ ನೀರಿನ ಸಮಸ್ಯೆ ಮೇಡಮ್ ಎಲ್ಲ ಅದಕ್ಕೂ ಪ್ರತಿ ದಿವ್ ಅದ ವಾರಕ್ಕೆ ಹದಿನೈದು ದಿನಕ ನೀರು ಬೇಕಾಗುತ್ ಡಮ್ ಅ ಕಂಪಲ್ಸರಿ ಈಗ ಅಲ್ಲಿ ಹಳ್ಳಿ ಕೆನಾಲ್ಗಳಲ್ಲಿ ಆಮೇಲೆ ಕಾಲಗಳಲ್ಲಿ ಆಮೇಲೆ ಹಳಗಳಲ್ಲಿ ನೀರು
ಹ್ಮ್ ಹ್ಮ್ ಅಂದ್ರೆ ಇವು ಇದು ಬೋರ ಪಂಪ್ಸೆಟ್ಹಾಕ್ಸ ಅಂತಾರಲ್ಸ
ಹ ಇಲ್ಲ ಮೇಡಮ್ ಈಗ ನಮ್ ಕಡೆ ಪಂಪ್ಸೆಟ್ ಹಾಕೊಂಡ್ರೆ ನೀರ್ ಬೀಳಂಗಿಲ್ಲ ಮೇಡಮ್ ಹ ನೀರ್ ಬೆಳಂಗಗೆಲ್ಲ ಹ ಬಯಲು ಭೂಮಿಗಳು ಮೇಡಮ್ ಬಯಲು ಭೂಮಿಗಳು ನೀರ್ ಬೆಳಗ್ಂಗ ಗಲ್ಲ ಆಮೇಲೆ ಕರೆಂಟ್ ವ್ಯವಸ್ಥೆ ಅಲ್ಲಿಗೆ ಇದು ಇದು ಬರ್ಬೇಕು ಮೇಡಮ್ ಕರೆಂಟ್ ವ್ಯವಸ್ಥೆ ಇಲ್ಲ
ಹ್ಮ್ ಹ್ಮ ಹ್ಮ್ ಪಂಪ್ ಪಂಪ್ ಸೆಟ್ ಅಂದ್ರೆ ಮತ್ ಕರೆಂಟ್ ಇರ್ಲೇಬೇಕು
ಹಾ ಹೌದು ಮೇಡ್ ಹ ಮೇಡಮ್ ಹಿಂಗ ಐ ಮತ್ತೆ ಬಟ್ ಯಾರು ರೈತರ ಒಂದು ಕಷ್ಟಗಳನ್ನ ಕೇಳೋರೇ ಇಲ್ಲ ಸರ್ಕಾರ ಕೂಡ ಅದಕ್ಕೆ
ಇವಾಗ ಕಣಲ್ಲ ಹೌ ಸರ್ ಅದೇಏನನ್ನ ಮಾಡ್ಬು ಸರ್ಕಾರನು ಯಾಕಂದ್ರೆ ಇವಾಗ ಇ ಎಲ್ಲಾರ ನಾವು ಊಟ ಮಾಡ್ತಿರದ್ರ ರೈತರಿಂದ ಅಂದ್ಮೇಲೆ ಹ ಸ್ವಲ್ ಅವರು ಕೇರ್ ತೊಗಬೇಕು ಸರ್
ಈಗ ಅದೇ ಹೌದ ಅದಕ್ಕ ಏನಾದ್ರು ಸ್ವಲ್ಪ ಒಂದು ಬೆಳಿಗ್ಗೆ ನಷ್ಟ ಪರಿಹರ್ ಅಂತದ್ದು ಏನಾರ್ರು ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್
ಬೇರೆ ಯೂಸ್ ಮಾಡ್ಕೊಂಡು ಬೆಳೆ ಬೆಳಸಕ ಅನುಕೂಲ ಆಗ್ತತಿ ಪ್ಪ ಅವ್ರಗನು ಹ್ಮ್ ಅದೇ ಅವ್ರಿಗೆ ಎಷ್ಟು ಕಷ್ಟ ಆಗ್ಬಿಡುದ ಸರ್ ಈಗೆಲ್ಲ ಅಂತ ಪರಿ ವರ್ಶಾಪ್ ವರ್ಷನ್ಗಟ್ಲೆ ಕಷ್ಟ ಬಿದ್ದು ಬೆಳೆಸಿ ಅವ್ರಿಗ್ ಏನ್ ಲಾಭ ಸಿಗ್ಲಿಲ್ಲ ಅಂದ್ರೆ ಅವ್ರು ಉಣಂದ್ ಹಂಗಾಗಿ ಅಲ್ಲ ಸರ ಈ ಎಲ್ಲಾ ಆತ್ಮಹತ್ಯೆಗಳು ಎಷ್ಟು ಮಾಡ್ಕೊತದಾರ ಪಾಪ
ಹಾ ಹೌದು ಹೌದು ಮೇಡಮ್ ಇದೆಲ್ಲ ನೋಡತವಲ್ಲ ಮೇಡಮ್ ಬಾಳ
ಕಷ್ಟ ಸರ್ ಈಗ ಹ್ಮ್ ಹಂಗ ಬಹಳಷ್ಟು ಜನ ಹಳ್ಳಿರರ ಈಗ ಸಿಟಿ ಬೆಂಗ್ಲೂರ್ ಸೇರ್ತದಾರ ಸರ್ ಈಗ
ಹಾ ಮೇಡಮ್ ಯಾವ್ದ ಒಂದು ಕೆಲ್ಸ ಮಾಡ್ಕ ಅಂದ ಕೂಲೆ ನಾಲೆ ಬದುಕಿ
ಮಾಡ್ಕ ಹಂಗ ಸಾಕ್ ಬಿಡು ಅವ್ದ್ ಏನ್ ವರ್ಷ ಅಟ್ಲೆ ದುಡಿದ್ರು ಮನ್ಯಾಗ ಸರಿಯ ಹೋಗ ಹಂಗಿಲ್ಲ ಅಂದ್ರ ಪಪಿನ ಅವ್ರ ಏನ್ ಮಾಡತಾರೆ
ಅದೇ ಮೇಡಮ್ ಈಗ ಮಕ್ಕಳಿಗೆ ಇದ ಮಕ್ಕಳ ಎಜುಕೇಷನ್ ಬಗ್ಗೆ ಆಮೇಲೆ ಮಕ್ಕಳ ಒಂದು ಇದ್ರ ಬಗ್ಗೆ
ಅದೇ ಮತ್ತೆ ಅವರು ಯೋಚನೆ ಮಾಡ್ಬೇಕಲ್ಸರ್ ಹ್ಮ ಈ ಅವರು ಪಟ್ಟ ಕಷ್ಟನ ಮಕ್ಳಿಗೆ ಬ ಅದೇ ಬರ್ಬಾರ್ದು ಅಂತೇಳಿ ಅವರು ಉದ್ದೇಶ ಆಗ್ತದೆ
ಹ್ಮ್ ಉದ್ದೇಶ ಇರ್ತತೆ ಅವ್ರೆಲ್ಲ ಹೋಗಿ ಸಿಟಿಯಲ್ಲಿ ಹೋಗಿ ಬಿಡ್ಕೊ ಬಂದು ಮತ್ತೆ ಮಕ್ಕಳನ್ನಓದ ಸರ್
ಹಂಗೆ ಹೋಗ್ತದಾರ ಸರ್
ಈಗ ಖಾಸಗಿ ಶಾಲೆಗಳಲ್ಲಿ ಭಯಾನಕ ಅದಾಗ ಬಾಳ ಹ ಫೀಸ್ಗಳು ಬಾಳ ಮೇಡಮ್ ನಮ್ಮಂತ ರೈತರು
ಆಗಲ್ಲ ಆಗಲ್ಲ
ಹ ನಮ್ಮಂತ ರೈದ್ರಲ್ಲಿ ಓದಸಕೂ ಆಗಲ್ಲ ಮೇಡಮ್ ಈಗ ಸರ್ಕಾರಿ ಶಾಲೆಗಳಲ್ಲಿ ಸೇರ್ಸೋಣಂದ್ರೆ ಸರ್ಕಾರಿ ಶಾಲೆಗಳಿಗೆ ಎಲ್ಲಾ ಉನ್ನತವಾಗಿರ್ತಕ್ಕಂತಥ
ಯಾವ ಶಿಕ್ಷಕರನ ಹಂಗ ಬಿಡ್ತಿಲ್ಲ ಸರಿ ಗೌರ್ಮೆಂಟ್ ಈಗ ಏನಂದ್ರೆ ಸಿಟಿಗಳೊಳಾಗ ಹಂಗೆ ಚೆನ್ನಾಗಿ ಇರ್ತಾರ ಹಳ್ಳಿವರ್ಗಳಕ್ ಇವಾಗ ಹಾಕಣಂಗಿಲ್ಲ ಇವರು ಸರ್ಕಾರದವ್ರು
ಹೌದು ಮೇಡಮ್ ಆ ಸರ್ಕಾರ ಆಮೇಲೆ ಶಿಕ್ಷಕರು ಕೂಡ ಇದ್ದಂತ ಶಿಕ್ಷಕರು ಕೂಡ ಮೇಡಮ್ ಇವರು ರು ಏನ್ ಮಾಡ್ತಾ ಇದಾರ ಅಂದ್ರೆ ಸರಿಯಾಗಿ ಓದಿಸತಾ ಇಲ್ಲಮ್ಮನ ಎಲ್ಲಾ ಡಿಗ್ರಿಗಳು ಪದವಿಗಳುಲ್ಲ ಹ್ಮ್ ಪರಿಗಳು ಪಡ್ಕೊಂಡು ಹ್ಮ್ ಪಾಠ ಮಾಡೋದು ಕೂಡ ಅಷ್ಟಷ್ಟು ಸಿತ ಮಾಡ್ತಾರೆ ಮೇಡ ಯಾಕಂದ್ರೆ ಇಲ್ಲಿ ರೈತರಲ್ಲಿ ಮೇಡಮ್ ಮಕ್ಕಳ ಒಂದು ಮಾನಸಿಕ ಮಟ್ಟ ಸ್ವಲ್ಪ ಕಡಿಮೆ ಐತ್ತು ಆ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗದಕ್ಕೆ ಕಷ್ಟ ಮೇಡಮ್ ಅರ್ಥ ಆಗೋದು ಕಷ್ಟ ಹ ಅವ್ರು ಒಂದ್ ಸಾರಿ ಇಲ್ಲ ಎರಡ್ ಸಾರಿ ಹೇಳ್ತಾರೆ ಬಟ್ ಈ
ಹ್ಮ್ ಅರ್ಥ ಮಾಡ್ಕಂಗಿಲ್ಲ ಕೆಲವು ಹುಡುಗರಿಗೆ ಅದೇನಂದ್ರೆ ಅರ್ಥ ಆಗಲ್ಲ ಹೋಗಕ್ಕು ಮನ್ಸ ಬರಲ್ಲ ಹಂಗಿದ
ಹಾ ಹಾ ಹೌದು ಹಾ ಅದೇ ಮೇಡಮ್ ಈ ತರ ಆಗುತ್ತೆ ಮೇಡಮ್ ಬಹಳ ಸಮಸ್ಯೆ ಪಡ್ತಾ ಇದಾರೆ ಮೇಡಮ್
ಹ ರೈತ್ರರದ ಅಂದ್ರ ಏನಂದ್ರೆ ಬೆಳೆ ಚೆನ್ನಾಗಿದ್ರೆ ಪರವಾಗಿಲ್ಲ ಸರ್ ಬೆಳೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಎಲ್ಲಾ ಊಟಕ್ಕೂ ಓದಿ ತಿಂದು ಬಹಳ ತೊಂದೆ ಆಗ್ಬಿಟ್ಟೆ
ಬಾಳ ತೊಂದ್ರೆ ಅಂದ್ರ ತೊಂದ್ರೆ ಮೇಡಮ್ ಬಾಳ ಕಷ್ಟ ನಮಗೆ ರೈತರು ನಾವವು ನಮ್ದು ಒಂದ್ ಮೂರ್ ಎಕ್ರ ಹೊಲ ಐತೆ ಮೇಡಮ್ ನಾವ್ ಅದನ್ನ ಮಾಡ್ಕೊಂತ ಇರ್ತೇವಿ ಮೇಡಮ್ ಆದ್ರ ಕಡೆ ಮತ್ತೆ ಈ ವರ್ಷ ಏನೇನ ಇಲ್ಲ ಮೇಡಮ್ನ
ನೋಡ್ರಿ ಏನು ಹಾಕಿಲ್ಲ ಸರ್
ಏನ್ ಹಾಕಿಲ್ಲ ಮೇಡಮ್ ಇಷ್ಟೊತ್ತಿಗೆ ನಾವು ಪ್ರತಿ ವರ್ಷ ಇದು ಏನಂದ್ರೆ ಮೆಣಸನ್ ಕಾಯಿ ಆಮೇಲೆ ತೊಗರಿ ಹಾಕ್ತಿದ್ದಮಣ ಆಮೇಲೆ ಹತ್ತಿ ಆಕ್ ಮದ್ವೆ ಮತ್ತ ಈ ಸಾರಿ ಏನ್ ಇಲ್ಲ ಮೇಡಮ್
ಹ್ಮ್ ಮತ್ತೆ ನೀರ್ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತದೆ ಸರಿನ್ನ ಮಳೆನೋ ಇಲ್ಲ ನೀರು ಇಲ್ಲಾ ಅಂದ್ರೆಗಿನ ಬೆಳೆ ಆದ್ರೆ ಹೆಂಗ್ ಬರ್ತದ ಸರ್ ಇನ್ನ
ಅದೇ ಮೇಡಮ್ ಬಾಳ ಕಷ್ಟ
ಇದೇ ಅದ ಯಾವ್ದೋ ಒಂದ ಕೆಲ್ಸಾಗ ಎಲ್ಲ ಆಗ್ಬಕ್ಂದ್ರೆ ಎಷ್ಟ್ ಕಷ್ಟ ಆಗ್ಬಿಡ್ತದ ಸರ್ ಈಗ
ನವು ನಾವು ನಮ್ಮಪ್ಪರು ಯಾರ ಇಲ್ಲ ಮೇಡಮ್ ನಾನ ಒಬ್ಬನೇ ಇರೋದು ಬಟ್ ಎಲ್ಲ ಒಂದ್ ಐದ ಜನ ನಮ್ದು ಫ್ಯಾಮಿಲಿ ಒಂದ್ ಐದ್ ಜನ ಫ್ಯಾಮಿಲಿ ಅ ಮೇಡಮ್ ಈಗ ನಮಗೆ ಜೀವನಧಾರ ಅಂದ್ರೆ ಅದೇ ಇರೋದು ಬಟ್ ಅಲ್ಲಿ ಅದು ಏನಿಲ್ಲ ಮತ್ತೆ ನಾವ ಹಂಗೆ ಸ್ವಲ್ಪ ಡಿಗ್ರಿ ಮಾಡ್ಕೊಂಡು ಬಿ ಎಡ್ ಮಾಡ್ ಏನಂದ್ರೆ ಅಲ್ಪ ನಾವ ಅಲ್ಲೇ ಗೆಸ್ಟ್ ಟೀಚರ್ ಆಗಿ ಅ ಸ್ಕೂಲ್ಲ್ಲಿರ್ಕ್ ಮಾಡ್ತಾದೆ ಮೇಡಮ ಅದಕ್ಕೂ ಬಹಳ ಕಾಪಿಟೇಷನ್ ಆಗ್ಬಿಡೆ
ಎಲ್ಲಿ ಸ ಇದು ಎರ್ಗುಡಗ
ಹಾ ಯಾರ್ಗೂಡಾಗ ಎಷ್ಟು ಜರ ಮಾಡ್ತಿವಿ ಮೇಡಮ್ ಶಿಕ್ಷಕರಾಗಓರ್ತವಿ ಅದಕ್ಕೂ ಬಾಳ ಕಾಂಪಿಟೇಷನ್ ಆಗ್ಬಿಡು ಹ್ಮ ಸರ್ಕಾರ ಪ್ರೌಢ ಪ್ರೌಢ ಹ್ಮ್ ಈ ಸರ್ಕಾರನ ಅವಟ್ರು ಅವರು ಕೂಡ ಮೇಡಮ್ ಹಾ ಸಂಬಳನು ಇಲ್ಲ ಮೇಡ್ ಸರಿಯಾಗಿ ಮತ್ತೆ ಮೂರು ತಿಂಗಗಳುಳ ಒಂದ್ ಸರಿ ಐ ತಿಂಗಳುಳ ಒಂದ್ಸರಿ ಆಗ್ತಾರೆ ಮೇಡಮ್ ಅದ ಹನ್ನೆರಡು ಸಾವಿರ ಹದಿಮೂರ್ ಸಾವಿರ ಆಗ್ತಾರೆ ಅದನ್ನ ಹದ್ ಹದಿನೈ ದಿನ ಅ ಐ ತಿಂಗಳು ಒಂದ್ಸರ್ ಮೂರ್
ಮೂರ್ ತಿಂಗಳ ಅದ್ ಮತ್ತೆ ಅಷ್ಟಷ್ಟ್ ದಿನ ಆಗ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಇಷ್ಟ ನೋಡ್ರಿ ಸರ್ ಈಗ ಖರ್ಚಗಳು ದಿನ ಖರ್ಚು ಇದ್ದೇ ಇರ್ತದೆ ಸರ್ ಈಗ
ಈಗ ನಾವು ಬೇರೆ ಕಡೆ ಎಲ್ಲ ನಿಮ್ಮಂತ ಅವ್ರ ಇರ್ ತಕ ದೊಡ್ಡ ದೊಡ್ಡವರ್ ತಕ ಹೋಗಿ ಸಾಲ ಮಾಡ್ಕ ಹಕೊಂಡು ತಂದು ಈಗ ಮೂರ್ ತಿಂಳ ನಾಕಕ್ ತಿಂಗಳು ನಾವ್ ಸಂಭಾಳ್ಸ್ಬೇಕಕ್ ಅ ಬಂದಾಗ ಹಾ ಮತ್ತೆ ಅ ಇಂಟ್ರೆಸ್ಟ್ ಹಾಕಿ ಕಟ್ಟಿ ಕೊಡಬೇಕು ಮೇಡಮ್ ಹ ಎಲ್ಲಾ ಅಲ್ಲಿಗೆ ಬರ್ತ ಮೇಡಮ್ ಹ್ಮ್
ಏನಂದ್ರೆ ಜೀವನಗಳೆಲ್ಲ ಸ್ವಲ್ ಬಡ್ಡ ದುಡಿಯದ್ರಾಗೆ ಸರವಾಗ ಬಿಡ್ತದೆ
ಹಾ ಒಡ್.
ಹಂಗ ಆಗ್ಬಿಟ್ಟ ಸರ್ ಈಗ ಜೀವ್ ಸರಿ ಹೋಗ್ಬಿಡ್ತ ಸರ್ ಈಗ ಅದೇ ಮತ್ತೆ ಉಳ್ಸೋದ ಎಲ್ಲಾ ಸುಳ್ಳ್ ಮಾ ತಿನ ಹ್ಮ್ ಮನ ದಿನ ಬಾಡ್ಗೆ ಅದು ಇದು. ಬಾಳ ಕಷ್ಟ ಆಗ್ಬಡ್ತ ಸರಿ ಹ್ಮ್. ಏನಂದ್ರೆ ಇನ್ ಹಳವರ್ಳಗ ಅಂದ್ರೆ ಅದೊಂದ ಇನ್ನೊಂದ್ ಮೇನ್. ಪ್ಲಸ್ ಪಾಯಿಂಟ್ ಅಂದ್ರೆಗನ ಮನೆ ಇರ್ತವಲ್ಲ ಸರ್ ಸ್ವಂತ ಮನೆ. ಅದೊಂದು ಬಾಡಿಗೆ ಕಟ್ಟೋದ್ ಇರಲ್ಲ ಸರ್ ಅದೊಂದು ನಮ್ ಸ್ವಲ್ಪ ಇದು.
ಎಲ್ಲ ಮೇಡಮ್ ಈಗ ಸರ ಈ ಸರ್ಕಾರ ಈಗ ಎಲ್ಲ ಪಂಚಾಯತ್ಗಳು ಮೇಡಮ್ ಪಂಚಾಯತ್. ಕೂಡ ಸುಮ್ಮನೆ ಮನೆ ಮನೆ ಬಂದು ಈಗ ಹದ್ನೈದು ನೂರ. ಎರಡ್ ಸಾವಿರ ಹಂಗ ಬಾಡಿಗೆ ಇ ಮನೆ ಗುತ್ತಿಗೆ ಕಟ್ಸ ಅಂತತಿ ಮೇಡಮ್ ಈಗ. ನೀರನ್ನು ಗುತ್ತಿಗೆ ಮನೆ ಗುತ್ತಿಗೆ ಅಂತಂದ ಹೇಳ ಒಂದೆರಡು ವರ್ಷ. ಅವರ
ವರ್ಷಕ್ಕ ವರ್ಷಕ್ಕ ಹ ಹೌದ್ರಿ ಸರ್ ಹ ಹೌದ್ ಕಟ್ಸ್ಕೊಂತ ನೀರಿಂದ ಎಲ್ಲದ. ಕಟ್ಸ್ಕೊಂತರ್ ಸರ್ ಈಗ ಹ್ಮ್. ನೀರಿಂದ ಇಲ್ಲಿ ಸೀಟೆಾಗಾದ್ರೂ ಕಟ್ಸ್ಕೊಂತರ್ ಸರ್ ಇಲ್ಲಿ ಕೂಡ.
ಈ ಕರೆಂಟ್ ಕೂಡ ಅಷ್ಟೇ ಮೇಡಮ್ ಕರೆಂಟ್ ಒಂದು ಕಟ್ಸನ್ಂತರ ಮತ್ತೆ. ಹಾ ಇರದೇ ಇಲ್ಲ ಮೇಡಮ್ ಅಸಾಲ. ಈ ಬೆಳಿಗ್ಗೆ ಬೆಳಿಗ್ಗೆ ಹೋಗಿದ್ದು ಮಧ್ಯಾಹ್ನ ಒಂದು್ ಬರ್ತ ಮೇಡ್ ಒಂದು ಗಂಟೆ ಎರಡ್ ಗಂಟೆ ಇರ್ತ ಮತ್ತ ಹೋಗ್ಬಿತ ಮತ್ತೆ ಆ ಗಂಟೆ ಏಳ ಗಂಟ ಎ ಬರ್ತ ಮೇಡಂ. ಆ ಸಾಯಂಕಾಲ ಬರ್ತದಡಮ್ ಮತ್ತೆ ರಾತ್ರಿ. ಯಾವತ್ ಹೇಗತಾನೆ ಅವಾಗೆಲ್ಲ ಗೊತ್ತಿಲ್ಲ್ ಸ್ವಲ್ಪ ಗಾಳಿ.
ಹ ಎದ ಅಯ್ಯೆ ಗಾಳಿ ಎದ್ದತ್ಂದ್ರ ಇಲ್ಲಿ ಸಿಟಿಲೇ ಹಂಗೆ ತಗತಾರ ಸರ್ ತಗ್ಬ ಬಿಡ್ತ. ರ ಸ್ವಲ್ಪ ಗಾಳ ಎದ್ದತ್ಂದ್ರೆ ಆಯ್ತಾ ಇದ್ದ್ ಬಿಡ್ತಾರ ಸರ್ ಹ್ಮ್ ಹ್ಮ್. ಅದೆ ಸರ್.
ಅದ ಮೇಡಮ್ ಬಾಳ ಇದೇ ಆಗ್ಬಿಡತ್ ಮೇಡಮ್ ಅತ್ತ ಏನ್ ಮಾಡ್ತರಿ ಎಲ್ಲಾ.
ಇಲ್ಲ ರೈತರದ ಬಾಳ ಕಷ್ಟ ಸರ್. ಇನ ಹ್ಮ. ಸ ಥಾಂಕ್ ಯು ಸರ್.
ಸರಿ ಮೇಡಮ್ ಓಕೆ ಬ್ತ ಮೇಡಮ್. ಹಾ ಹಾ ಹಾ ಓಕೆ ತುಂಬಾ ಧನ್ಯವಾದಗಳನ್ನ.